ಹ
ಹಲೋ ಏನಬೇಕ. ಹಾ ನಾನು ಫುಲ್ ಆರಾಮಕ್ಕಾ ನೀನಕ್ಕಾ.
ಹಾ ಆರಾಮಿದೀ ನೋಡಮ್ಮ.
ಹೌದಾಕ.
ಹಾ ಏನು? ಏ ಹೇಳ್ಬೇಕಮ್ಮ ನೀನ ಏನು ಎಲ್ಲಿಗಿ ಹೋಗಿಲ್ಲಾ ಲಸ ತಟ್ರೆ ಇದಕ್ಕ.
ಹ ಇದು ಮಾಡಿವಕ್ಕ ತಯಾರಿ ಮಾಡಿವಕ.
ಹೌದ ಯಾವದಾ ನೋಡಮ್ಮ ಎಲ್ಲ ನೀರಿಗಿರಿದ್ದಲ್ಲಿ ಹುಷಾರ ನೋಡರು ಹಾ ಮೊನ್ನೆ ನೋಡ್ದ ಹದ್ಮೂರ್ ವರ್ಷದ್ದ ಬಾಲಕನ. ಪಾಪ ಅದು ಮೊಸಳೆ ನೋಡ ಅವ ನೀರಲ್ಲಿ ಆಡಕಂತ ಹೋಗಿ. ಅವನ ತಿಂದ್ಬಿಟ್ಟತಂತೆ ಪಾಪ ಅವ ಹುಡುಗನ್ನ ಸಣ್ಣ ಹುಡುಗ ಇನ್ನ. ಪುರುಷದ ಬಾಲಕ ಹೂ ನಮಿ ಅದಕ್ಕೆ ಎಲ್ಲಿ ಹುಷಾರ್ ನೋಡಿಲ್ಲ ನಾನ ಹೂ. ಅದಕ್ಕ ಇದಕ್ಕಂತ ಪ್ರವಾಸಕ್ಕೆ ಹೋಗ್ತರ್ತಿರಲ್ಲ ಆದದ್ರ ನೀವು ಸ ಇವಾಗಿನ. ಹುಡುಗರು ಮಾತಾಲರಲ್ಲಮ್ಮ ನೀವು. ಅಲ್ಲು ಅಲ್ಲು ಒಬ್ಬಿ ಇಲ್ಲೋರೆಂತ ಗತ್ತ ಲ್ಲ ನೀರಲ್ಲಿ ಆಡೋದು.
ಹಾ ಹೌದಕ್ಕ ಹೌದಕ್ಕ
ಹಾಗಿ ನೋಡ ಅಲ್ಲಿಲ್ಲಿ ಹೋಗ ಬೇಕಾರೆ ಹುಷಾರಣ ಅದೇನೋ ಜಿಪ್. ಪ್ಲೈನ್ ಅಂತ ಬರ್ತತ್ಂತಲ್ಲ ಇವಾಗ ಎಲ್ಲದು ಹುಬ್ಬಳಿ ಕಡೆನೂ ಧಾರವಾಡ.
ಹೌದು ದಾಂಡಲಿ ಕಡೆ ಎಲ್ಲ ಬರುತ್ತ ನಾವು ಅದಕ್ಕೆ ಅದಕ್ಕೆ ಹೋಗಮ್ಮ ಅ. ಕ ಕೊಂಡ್ದಕ ಆ ಜಿಪ್ಪದು ಮತ್ತೆ ಅ. ಬಂಜಿ ಜಂಪಿಂಗು ಮತ್ತೆ ಇದು ಬೋಟಿಂಗ್ ಸವಾರಿ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವ. ನೋಡಿ ಇವಾಗೆಲ್ಲ.
ಹಾ ಹಾ.
ಇದನ ಮಾತಾಡಿದ್ವಿ ಮತ್ತೆ ನೀವು. ರ ಅಂದ್ರ ಅದು ಸ್ವಲ್ಪ ಕಾಡ್ ಕಾಡ್ ಇದ್ದಿಲ್ ಕಡೆ ಹೋದ್ರೆ ಅಕ್ಕಾ ಇವೆಲ್ಲಾ ಕಾಡ್. ಕಗಳು ಇರ್ತಾವಕ್ಕ ಅದು ಹಚ್ಚಿ ಇರುತ್ತೆ ಅಂತ.
ಹಾ.
ಇದು ಅಂತೆ ನಾರ ಅಂತೆ ಅವೆಲ್ಲಾ ಕೇಳ್ಪಟ್ಟಿನಕ ನನ್ ಕೂಡ.
ಅದೇಮ್ಮ ಅದಕ್ಕೆ ಹುಷಾರಣ ನೋಡಿ ನಿನ್ನೆ ಹದ್ಮೂರು ವರ್ಷದ ಬಾಲಕ ಪಾಪ. ಇವಾಗೇಏನಮ್ಯಾ. ಆ ಹುಡ್ಗಂದೇನೋ ಆಯ್ತ ಅನ್ಕೊ ತಂದೆ ತಾಯಿ ಕಣ್ಮಂದೆ ಮಕ್ಕಳನಂಗ. ನೋಡರ್ಂದ್ರ ಎಷ್ಟು ನೋವು ಅನ್ಸತ್ತೇಳ ಮಕ್ಕಳಿಗೆ. ತಂದೆ ತಾಯಿಗೆ ಹೌದ ಇಲ್ಲ.
ಅವ್ರೇನೋ ನಮ್ಮೇಲೆ ನಂಬಿಕೆ ಇಟ್ಟು ಕಲ್ಸಿಡ್ತಾರಕ್ಕ ಬಿಡ್ರಿ ಹುಡುಗರೆಲ್ಲ ಹೋಗ್ಬಡ್ತಾರ ಅಂತ ನಂಬಿಕೆ ಇತ್ತು ದುಡ್ಡು ಕೊಟ್ಟು ಎಲ್ಲ ಪೈಸ ಇರ್ತಾರಕ್ಕ ನಾವು. ನಿಶಬ್ದವಾಗಿ ಇರ ತರ ನೋಡ್ಕೊಂತಿವಿ ಅಕ್ಕಾ ಆದ್ರೆ ಎಲ್ಲಿ ನಾವ ಅದು ನಮ್ ಗೊತ್ತಿರ್ಲ. ಜಾಗಕ್ಕೆ ಹೋದಾಗ ನಮ್ಗ್ ಗೊತ್ತಾಗೋದಿಲ್ಲ ಅಲ್ಲಕ್ಕ ಈ.
ಹಾ ಅದೇ ಅದಕ್ಕೆ ನೋಡ್ರಿ ಅಲ್ಲಿ ಎಲ್ಲರನ್ನ ಕೇಳ್ರಿ ಎಲ್ಲಿ ನಿಮಗ್. ಕೆ ನಾವು ಚೆನ್ನಾಗಿಲ್ಲಿ ಹೋದರೆ ಏನಾಗಲ್ಲ ನಮಗೆ ಇಲ್ಲಿ ಅನ್ನ. ಅನ್ ಅನ್ನದೇಏನಾದೂ ಇತ್ತಪ್ಪ ಅಂತಂದರೆೆ ಅಥಲ್ಲಿ ಹೋಗ್ರಿ ಚೆನ್ನಾಗಿ. ನಿಮಗೆ ಎಲ್ಲಿ ಅದು ಏನಂತರ ಅಲ್ಲ. ಅದು ಏನಪ್ಪಾ ಅಂತ ಸುರಕ್ಷಿತ. ನ ಸುರಕ್ಷಿತವಾಗಿ ಎಲ್ಲಿ ಅನಿಸುತ್ತೆ ನೋಡು ಅಲ್ಲಿ. ಇರಿ ಅಲ್ಲಿಂದ ನೀಟಾಗಿ ನಿಧಾನಕ್ಕೆ ಹೋಗ್ರಿ ಅದರಲ್ಲಿ ನೀರಿಂದಂದು. ದ ಪಾಚಿ ಇರತವ ಪಾಚಲಿ ಜಾರ್ ತತದಾ. ಈಗ ಮಳೆಗಾಲ ಒಂದ ತುಂಬಾ ಮಳೆಗಾಲ ಅಲ್ಲ ಇದು.
ಹೌದಕ್ಕ ಹೌದ ಹೌದ.
ಆಕ್ಚುಲಿ ಜಾರಿ ಬೆಳೆದಾಗಿತ್ತು ನೀರಲ್ಲಿ ಹಿಂಗ ಹಾಕ್ತಿ ಅಲ್ಲೆಲ್ಲಿ ಸಮಸ್ಯೆ ಆಗ್ತಿರ್ತತಲ ಮಳೆ ಒಂದು ಮರಗಳು ಬೀಳ್ತಿರ್ತಾವ.
ಹೌದಕ್ಕ ಇದು ಮುನೇ ಒಂದ್ಸರಿ ಇ. ಯಾವ್ದೋ ಒಂದು ಫಾಲ್ಸ್ಗೆ ಹೋಗಿದ್ರಕ್ಕ ನಮ ಸ್ನೇಹಿತ್ರೆ ಎಲ್ಲಾರೂ. ಅಂದ್ರೆ ನಾನ್ ಹೋಗಿದ್ದಿಲ್ಲಕ್ಕ ನಮ್ ಸ್ನೇಹಿತರು ಹೋಗಿದ್ರು ಅವರ ಏನ್ ಮಾಡಿದಾರ. ಮೇಲ್ಗಡೆ ಹೋಗಿದ್ದಾರ ಅದ ಎಲ್ಲ. ಅಕ್ಕಾ ಎಲ್ಲರೂ. ಹೋದ ಜಾಗ ಇವ್ರು ಮೇಲ್ಗಡೆ ಹೋದಾಗ ಇವರು ನೋಡಿಲ್ಲ ಅಕ್ಕ ಇವಾಗ ನಾವು ಮೇಲ. ಮೇಲ್ಗಡೆ ಹೋದರೆಲ್ಲ. ಅವ್ರ ಹೆಸರು ಇವ್ರ ಹೆಸರು ಎಲ್ಲ ಕೂಗ್ತಿರ್ತಾರಲ್ಲಕಾ ಒಬ್ರಿಗೊಬ್ಬ್ರ ಹೆಸರು. ಇವರು ಜೋರ್ ಜೋರಾಗಿ ಕುಗಅಂತ ಇದರಕ್ಕ ಇವರು. ಒಂದ್ ಒಂಬತ್ತು ಜನ ಹೋಗಿದಾರಕ್ಕ ಅದು ಒಂದ ಯಾವ. ಅದು ಮರದಲ್ಲಿ ಮೇಲ್ಗಡೆ ಚಿರುತೆ ಇದೆ ಅಂತ ಅಕ್ಕಾ.
ಹೌದಾ.
ಚಿರಿತೆ ಹಿಗೆ ಕುಂತ್ತ್ ಅಂತಕ ಚಿರಿತೆ ಕುಂತ್ ಅದು ಅದ್ರ ಪಾಡಗ ಅದು ಹರ್ಸ್ಕ ಅಂತ ಕುಂಂತ ಅಂದಕ ಬಾಯ್ ಮಾಡ್ಕ. ಆಂತಾ ಇವರು. ಒಂದು ನಾಲ್ಕ್ ಜನ ಹಿಂದೆ ಇದ್ರು ಒಂದ್ ನಾಲ್ಕ್ ಜನ ಮುಂದೆ ಓಡಿ ಹೋಗರಕ್ಕ. ಅವಾಗ ಯಾರೋ ಅಲ್ಲಿ ಯಾರೋ ಒಬ್ರು ಮಾತ್ರ ಚಿರತೆ. ಚಿರತೆ ಅಂತ ನೋಡಿದಾಗ ಅವಾಗ ಸು ಇನ್ನ ಯಾವ ಸಪ್ಲೈನ ಇಲ್ದೆ ಇವ್ರತ್ರ ಲೈಟರ್ ಗಳು ಇದ್ವು ಅಂತ ಅಕ್ಕಾ. ಪಟ್ನಾ ಲೈಟರ್ ಇದ ಅಂತಕ ಅದ್ರದ್ದ ಒಂದು ಹಿಂಗ ಹಚ್ಚ ಕಣ್ಣು ಹಂಗೆ ಕೆ ಕೇಸಿ ಕಪ್ ಸುಮ್ನೆ ಕೆಳಗ್ ಸೈಲ ಶಾಂತಿಯಿಂದ ಕೆಳಗ ಇಳ್ದು ಓಡಿ ಬಂದ್ಬಿಟಾರಂತ ಅಕ್ಕಾಅದನ್ ನೋಡಿ
ಹೌದಾ
ಹಾ ಅಕ್ಕಾ ಅಷ್ಟ ಆತರ ಎದುರುಗಡನೇ ಇತ್ತಂತಕ್ಕಾ ಹಾ ಅದನ್ನ ಹೇಳಿದ್ರಕ್ಕಾ ನಮ್ದ ಸ್ನೇಹಿತರು ಈ ತರಾ ಇತ್ತು ನಾವ್ ಅಲ್ಲಿ ಹೋದಾಗ ಈ ಈ ನಾವ್ ಹೇಗ್ ಬಂದೀವ ಮನೆಗೆ ನಮಿಗೂ ಗೊತ್ತಿದ್ದಿಲ್ಲಾ ನೋಡು ಅಂತ ಬಂದು ಹೇಳಿದ್ರಲಾ ನಾನು ಹುಷಾರಾಗಿ ಇಡ್ಬೇಕಿಲ್ಲೋ ಅವರು ಹಾಕ್ಬೇಕ ಅಕ್ಕಾಆ ಇದ್ರಲ್ಲಿ ಹಾಕ್ಬೇಕ ನಾವು ಹಾ ಸುರಕ್ಷಿತವಾಗಿರ್ರಿ ಹೌದು ಹ ಆತರ ಹಾಕಿದ್ರೆ ಗೊತ್ತಾಗುತ್ತೆ. ಹುಡುಗುರು ಏನು ಯಾವ ಜಾಗ ಸಿಗುತ್ತೋ ಚೆನ್ನಾಗಿರೋ ಜಾಗ ಫೋಟೋ ತಕ ಕೊಳಕೆ ರೀಲ್ಸ್ ಮಾಡಕೆ ಹೋಗ್ಬಿಡ್ತಾರಲ್ಲಾ
ಹಾ ಅದೇನೇ ಇವಾಗ ಹುಡುಗರುಗಂತ ಇವಾಗಿನ ಕಾಲದ ಮಕ್ಕಳು ಬರೀ ಫೋಟೋ ವೀಡಿಯೋಸು ಅವೇನೋ ಅಂತ ಮಾಡ್ತಾನೇ ಇರ್ತಾರೆ ಅದು ಮಾಡ್ದ ಇದು ಮಾಡ್ದ ಅಂತಾ
ಹುಂ
ಅಲ್ಲಿ ಇಲ್ಲಿ ಸಂಚಾರಕ್ಕೆ ಹೋಗೋದು ಮಾಡ್ತಿರ್ತಾರೆ ಬಿಡು ಆದ್ರೂ ಹುಷಾರಾ ಇರಿ ನೀವು ಕೂಡಾ ಎಲ್ಲಾ ನಾವು ಹೋದ್ರೆ ನೀನ್ ಆಯ್ತು
ಹಾ ಹಾ ಸರಿಯತ ಹಾ ಹುಂ
ಚೆನ್ನಾಗಿ ಹೋಗ್ವಿ ಬರ್ರಿ ಇಲ್ಲನ ಹೋಗ್ತಿರಂದ್ರೆ ನಿಮ ಸುರಕ್ಷತೆ ನೋಡ್ಕೊಳ್ರಿ.
ಹಾ ಅಕ್ಕಾ ನಾವು ಅದಕ್ಕೆ ಹೆಚ್ಚಾಗಿ ಮಾಡುದಿಲ್ಲಾ ಅಕ್ಕಾ ಎಷ್ಟು ಮಾಡ್ಬೇಕು ಅಷ್ಟ್ರಲ್ಲೇ ಮಾಡ್ಕೊಂಡು ಅಷ್ಟ್ರಲ್ಲೇ ನೋಡ್ಕೊಂಡು ಬಂದ್ಬಿಡ್ತೇವ ಹಾ ನಮ ಸ್ನೇಹಿತ್
ಗಡೆ ಮಾಡ್ತೀರಾ ಏನ್ನು ನೀವೇನಾದ್ರು ಗ್ಯಾಸ್ ಈ ತರಾ ಎಲ್ಲಾ ಹಾಕೊಂಡ ಎಲ್ಲಾ ಮಾಡ್ಕೊಂತೀರಾ ಹೆಂಗ್ ಮಾಡ್ಕೊಂತೀರಿ ಈಗ ತುಂಬಾ ರೇಟ್ ಅಲ್ಲಾ ಎಲ್ಲಾನು ನೂರ್ ನೂರ್ ರೂಪಾಯಿ ಇನ್ನೂರು ಎಲ್ಲಾ ಒಂದ್ ಕಡೆ ಹೋದ್ರೆ ಎತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ. ಅಪ್ಪಮ್ಮ ಊಟಾ ಎಲ್ಲಾ ನಾ ಹೋಗ್ತಿವಿ ಅಂದ್ರೆ ಹೆಂಗ ಅಲ್ಲಿ
ಹಾ ಅದೇ ಹ ಅಂದ್ರೆ ನಾವು ಹೋಗಿವಿ ಅದು ಒಂದು ಆಹ ವಸತಿ ಬುಕ್ ಇದು ಮಾಡಿವಲ್ಲಕ್ಕಾ ನಾವು ತಗೊಂಡಿವಲ್ಲಾ ಅದ್ರಲ್ಲೇ ಎಲ್ಲಾ ಇದೇ ಅಂದ್ರೆ ಬೆಳಿಗ್ಗೆದು ನಾಷ್ಟಾ ಊಟಾ ಮಧ್ಯಾಹ್ನದ ಊಟಾ ಮತ್ತೆ ರಾತ್ರಿದು ಊಟಾ ಅವ್ರ ಹತ್ರನ ಇದ್ಯಾಅಕ್ಕಾ ನಾವು ಯ ಅದು ವಸತಿಗ್ ಕೊಡ್ಬ ವಸತಿಗೆ ದುಡ್ಡು ಕಟ್ತಿವಲ್ಲಕ್ಕಾ
ಹುಂ ಹುಂ ಹುಂ
ಸಮಯಕ್ಕೆ ನಾವು ಅದರದ್ದು ಕೂಡ ಕೊಟ್ಬಿಟ್ಟಿರ್ತೇವಕಾ ಊಟದ್ದು ಕೂಡ ಅದ ಅದಕ್ಕೆ ಅ ಏನು ತೊಂದರೆ ಇಲ್ಲಕ್ಕಾ ರೆಸಾರ್ಟ್ ಅಂತಾರಲ್ಲಕ್ಕಾ ಅದನ್ನ ನಾವು ಕರ ತಗೊಂಡಿವ ಅಕ್ಕಾ ಒಂದು ನಾವ್ ಎಷ್ಟ್ ದಿನ ಹೇಳ್ತೀವೋ ಅಷ್ಟ್ ದಿನಕ್ಕೆ
ಆ ಹಾ
ಎರಡು ಕೋಣೆಗಳನ್ನ ತಗೊಂಡ್ಬಿಟ್ಟಿವಕ್ಕ. ನಾವು ಆರು ಜನ ಇದ್ದೀವಲ್ಲಕ್ಕ ಸ್ನೇಹಿತರು. ಮೂರ್ ಮೂರ್ ಜನ ಒಂದೊಂದು ಕೋಣೆಯಲ್ಲಿ ಇರ್ತೀವಂತ.
ಆತರ ತಗೊಂಡಿವಕ್ಕ ಊಟದ್ದವಂಗ ಏನ್ ಇಲ್ ಅಕ್ಕ.
ಫೋನ ತಗೊಳ್ಬೇಕಾರ ಗೊಡ ಹುಷಾರಾಗ್ ನೋಡ್ರಿ ಅಲ್ಲಿ ಇಲ್ಲಿ ಕ್ಯಾಮ್ರಾಗಳ ಇಟ್ಟಿರ್ತಾರಂತೆ. ಬಟ್ಟೆಗಿಟ್ಟೆ ಎಲ್ಲಿ ಬೇಕಲ್ಲಿ ಚೇಜ್ ಮಾಡಬೇಡ್ರಿ ನೀವು. ಎಲ್ಲಾ ನಿಮ್ಮ ನಿಮ್ಮ ಜೀವ ನಿಮ್ಮಲ್ಲಿ ಚೆನ್ನಾಗ್ ಸುರಕ್ಷಿತವಾಗಿ ಕಾಪಡ್ಕೋಳ್ರಿ ನೋಡ್ಕಳ್ರಿ.
ಹಾ ಅದು ಎಷ್ ಆಗಿದ್ರು ನಾವು ಕೋಣೆಯಲ್ಲಿ ಬದಲಾಯಿಸಬಾಡ್ದ ಅಂತ ಹೇಳ್ತಿಂದಿರಲ್ಲಕ್ಕ ಬಟ್ಟೆಗಳಾಗ್ಲಿ ಏನನಾಗ್ಲಿ ಬಾತ್ರೂಮ್ ನಲ್ಲಿೇನೆ
ಹ ಈಗಏನೋ ಲೈಟ್ ಬಲ್ಪ್ ಅಲ್ಲಿ ಇಡ್ ತರಂತೆ ಕ್ಯಾಮ್ರಾಗಳು ಬಂದಿದಾವಂತಲ್ಲಮ್ಮ ಈಗೇನೋ. ಹ ಮತ್ತೆ ಅದೇನೋ ಗಡಿಯಾರದಲ್ಲಿ ಇಡ್ತಾರಂತೆ.
ಹ್ಮ್.
ಗೊತ್ತಿಲ್ಲಮ್ಮ ನಾವು ನಮ್ಮ ಮಕ್ಕಳಿದಾರಲ್ಲಾ. ನಮ್ಮ ತಂಗಿದೇರೆಲ್ಲ ಅವರು ಹೇಳತಾರೆ.
ಅದು ಇದು ನಾವು. ಸುಮ್ನೆ ನೋಡ ಚೆನ್ನ ಕಾಣತಂತ ಹೂವುಗಳು ಇಟ್ಟಿರ್ತಾರ ನೋಡ್ರಿ ಅಕ್ಕ. ಇವಾಗ ಅದ್ರಲ್ಲಿ ಕೂಡ ಸಣ್ಣದು ಕ್ಯಾಮರಾ ಇದು ಇಟ್ಟಿರ್ತಾರ ಅಂತಕ್ಕ.
ಹೌದ್ರಾ.
ತರಾ ರೂಮ್ ನಲ್ಲಿ ಆತರ ಮಾಡಿ ಇಟ್ಟಿರ್ತಾರ ಅಂತಕ್ಕ. ಏನೋ ನಾನ್ ಕೂಡ ನೋಡ್ ಅಕ್ಕ ಇದು.
ಹ್ಮ್.
ಟಿ ವಿ ನೈನು ಅದ್ರಲ್ಲೆಲ್ಲ ನೋಡಿದ್ದ ಅಕ್ಕ ನಾನ್ ಕೊಡ.
ಹೌದಾ.
ಹಾ ಅಕ್ಕ.
ಅದೇ ನೋಡಮ್ಮಿ ಎಲ್ಲನ ಹೋಗ್ತಿ ಅಂದ್ರೆ ನೀನು ಹುಷಾರಾಗಿ ಹೋಗು. ನೋಡು ನಿಮ್ ಸ್ನೇಹಿತರು ಗೊಡನು ಹುಷಾರಾಗಿರ್ಲಿ ಈಗ ಅಲ್ಲಿ ಇಲ್ಲಿ ಅದು ಇದು ಅಂತ. ಹೋಗಿದಾರಂದ್ರೆ.
ಹ್ಮ ಹೌದಪ್ಪ.
ಅದೇ ಅದೇ ತರನೆ ಅವು.
ಹ್ಮ ಹಾಮ್ ಮತ್ತೆ ನನಗೆ ಆ ಹುಡ್ಗಂದ ನೋಡಿ ವೀಡಿಯೋ ಬಾಳ ಜೀವ ಚುರ್ ಅಂತ ನೋಡಮ್ಮ ನಂದಂ ಯಾಕಂದ್ರೆ ನಮಗೂ ಆ ವಯಸ್ಸ ಮಕ್ಳ ಇದಾರಲ್ಲ ಮನೇಲಿ. ನೋಡಿದ್ರೆ ನ ಜೀವ ನಮ್ದೇ ಮಗ್ ಗು ಅನ್ನೋತರ ನಮಗೆ ಅನ್ಸಬಿಡುತ್ತೆ ಮನಸ್ಸಿಗೆ. ಹ ಯಾರ್ದ ಮಕ್ಕ ಮಕ್ಕಳನೋ ಯಾರ್ದ ಮಕ್ಕಳನ್ ನೋಡ್ತೀವಿ ಅಂತ ಅನ್ಸದೆೇ ಇಲ್ಲ ನನಗೆ.
ಹಾ ಅದೇ ತರ ಆಗುತ್ತಕ್ಕ ಚಿಕ್ಕ ಮಕ್ಳು ಅಂದ್ರೆ ಅವ್ರಿಗ್ ಗೊತ್ತ ಲ್ಲಲಕ್ಕ ಅದೇ ದೊಡ್ಡೋರಾದ್ರೇನ್. ನೋಡಿದ ತಕ್ಷಣ ದೂರನ ಸರ್ಕೊಂಡ್ ಬಿಡ್ತಿವಿ ಏನಾದ್ರು ಮಾಡ್ಕೊಂತವಿ ಅಕ್ಕ. ಚೆಕ್ ಮಕ್ಳು ಆದ್ರೆ ಗ
ಹ್ಮ ಅದೇ ಪಾಪಾ ಆ ಬಾಲ ಕನಿಗೇನು ಗೊತ್ತು ಹೇಳು ಪಾಪ ಅವ್ನ್ ಪಾಡಿಗ್ ಅವ್ನ್ ಅಲ್ಲೇ ಈಜಾಡೋಣ ಅಂತ ಹೋಗ್ಯಣ. ಏನೋ ಕಲಿಯಕ್ಕ ಅದ್ರು ಹಿಂಗ ಆಗ್ಬಿಟ್ಟೈತೆ ನೋಡು ಪಾಪ.
ಹೌದಕ್ಕ ಹೌದು ಈ ತರದ್ದು ಘಟನೆಗಳು ಜಾಸ್ ತಿ ನಡಿತಿದಾವಕ್ಕ ಇವಾಗ್ ಇವಾಗ.
ಹ ನಮ್ಮ ಇರ್ಲಿ ಬೇಕಲ್ಲಿ ಆಕ್ಸಿಡೆಂಟ್ ಅಂತೆ. ಮತ್ತೆ ಆ ಬರೀ ಹುಡುಗರು ಅಲ್ಲಿ ಇದ್ರಾಗ ಮೊಸಳೆ ಹೊಡ್ಕೊಂಡ್ ಹೋಯ್ತು. ಇಲ್ಲ ಅಲ್ಲಿಗ್ ಇದಾಯ್ ಯ್ತು ಇಲ್ಲಿ ಅದಾಯ್ತು ಇದೇ ಆಗ್ಬಿಟ್ಟೈತೆ ನೋಡಿ ಪ್ರಪಂಚ ಒಳಗಡೆ. ಏನ್ ನಡಿಯಕಥತೆನ್ನೋದೇ ಗೊತ್ತಾಗ್ತಿಲ್ಲ ನೋಡಲ್ಲ.
ಹ್ಮ್ ಹೌದಕ್ಕ ಅದಿಕ್ಕೆ ನಾವು ನಮ್ಮಪ್ಪ ಅಮ್ಮ ಮತ್ತೆ ನೀವು ಈ ತರ ಎಲ್ಲ ಸ್ ಸಳಹೆ ಹೇಳ್ತಿರ್ತಿರಲ್ಲಕ್ಕ ಅದೇ ತರಾನೇ ನಾವು ಅದನ್ನ ಪಾಲ್ಸ್ಕೊಂತ ಹೋಗ್ತಿವಕ್ಕೆ ಅದಕೆ ಯಾರಾ
ಅದ್ರಲ್ಲಿ ಇವಾಗಿನ್ ಮಕ್ಕಳು ಎಲ್ಲಿ ಪಾಲಿಸ್ತಾರಮ್ಮ ಎಲ್ಲಿ ಪಾಲ್ಸೋದೆ ಇಲ್ಲ ಬರೀ ಆದ್ ದು ಇದು ಅಂತ ಇರ್ಲಿ ಬಿಡಮ್ಮ ನಿನಗೆನ್ ಗೊತ್ತಾಗ್ತತ್ ಅಂತಾರ ಹೋಗ್ಬಿಡ್ತಾರ.
ಹ್ಮ್ ಹ್ಮ್ ಇಲ್ಲ ನಾನ್ ಆತರ ಹೇಳಿಲ್ಲ ಅಕ್ಕ ನಾನ್ ಪಾಲ್ಸ್ಕೊಂತಿದಿನ ಕ್ಕ ಹೋಗ್ಬೇಡ ಅಂದ್ರೆ ನಾ ಹೋಗೋದಿಲ್ಲಕ್ಕ ಇನ್ನ ಬಿಟ್ಟಾಗ ನನ್ ಸುರಕ್ಷತೆ ನನ್ ಕಾಪ್ ಪಾಡ್ಕೊಂಡು ಹೋಗಿರ್ತನಕ್ಕ ಎಲ್ಲಿಗ್ ಹೋದ್ರನು ಅಷ್ಟ ಅಕ್ಕ ಹಾ ಹಾ
ಹಾ ಹೌದಾ ಮತ್ತೆನ್